ಹಲೋ ಅಕ್ಕಾ ಹಾಂ ಅಕ್ಕಾ. ಕೇಳಿಸ್ತಿದೆ ಅಕ್ಕ ಹಾ ಕೇಳಿಸ್ತಿದೆ. ಅದೇ ಸುಮ್ನೆ ನಾನು ಇನ್ನೊಬ್ಬ್ರ ಅಕ್ಕ ನಮ್ ರೂಮ್ ಅಕ್ಕ ಟೆರೆಸ್ ಮೇಲೆ ಬಂದಿದ್ವಿ. ಆವಕ್ಕ ಏನು ಹೇಳ್ತಾ ಇದ್ರು ಕೇಳ್ಕೋ ಕೂತಿದ್ದೆ.
ಹೌದಾ.
ಅವ್ರ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರು.
ಹೌದಾ ಹ್ಮ್ ಮತ್ತ.
ಓದ್ತಾ ಇದ್ದೀರಾಕ್ಕ.
ಏ ಹಂಗೇನಿಲ್ಲ ಇಲ್ ಟೆರೇಸ್ ಮೇಲ್ ವಾಕ್ ಮಾಡ್ತಾ ಇದ್ದೆ ನಾನು. ಹಂಗೆ ಕಾಲ್ ಮಾಡ್ದೆ ನೀ ಏನ್ ಮಾಡ್ತಾ ಇದಿಯಾ ಅಂತ.
ಹ್ಮ ಅಕ್ಕ ಅದೇ ಅಕ್ಕ ಕೇಳ್ದೆ ಮಾಡು ಅಂದ್ರು ಅವಾಗ್ ಮಾಡ್ದೆ ನೀವ್ ಎತ್ಲಿಲ್ಲ ಅದಕ್ಕೆ ಕೇಳ್ದೆ. ದ ಆಕ್ಕಾಗ.
ನನ್ ಯಾವಾಗ ಸ್ವಲ ಬಸಿ ಇದ್ದೆ ಹಂಗಾಗಿ ಕಾಲ್ ಪಿಕ್ ಮಾಡ್ಲಿಲ್ಲ. ಇವಾಗ ನಾನ್ ಮಾಡ್ದೆ ಅದ್ಕೇನೆ. ಹ್ಮ್ ಯಾಕೋ ಮೋಡ ಆದಂಗ ಐತಿ ಮಳೆ ಬರಂಗ ಐತೆ ಅದಿಕ್ಕೆ ನೋಡ್ಕೊಂತ ಹಿಂಗೆ ಓಡಾಡ್ತಿದ್ದೆ.
ಬಟ್ಟು ಗಾಳಿನೇ ಇ
ಹ್ಮ್ ನಾವೂ ಟೆರೇಸ್ ಮೇಲೇ ಇದೀವಿ ಸ್ವಲ್ಪನೂ ಗಾಳಿನೇ ಬೀಸಂಗಿಲ್ಲ ಸ ಸಖೆ ಅಂದ್ರೆ ಸೆಖೆ ಅನ್ಸತೈತಿ ಹ್ಮ್.
ಬೆಳಗ್ಗೆ ಟಿಫನ್ ಆದ್ ಸಾರಿ ಡಿನ್ನರ್ ಆದ್ಮೇಲೆ ಸ್ವಲ್ಪ ಮೇಲೆ ಬರ್ತೀವಿ ಅಕ್ಕ ನಾನು ಇನ್ನೊಬ್ರು ಅಕ್ಕ ಇದ್ದಾರೆ ರೂಮೇಟ್ ಇಬ್ರು ಬರ್ತೀವಿ. ಫುಲ್ಲು ಸೆಖೆ ಅಂದ್ರೆ ಸೆಖೆ ಗಾಳಿನೇ ಬರ್ತ ಇಲ್ಲ ರೂಮಲ್ಲಿ ಇದ್ದಿ ಇದ್ದೀ ಅದು ಬಿಸಿ ಹೊಡಿತಾ ಇದೆ ಶೆಖೆ.
ಹ್ಮ್ ಹ್ಮ್
ಅದಕ್ಕೆ ಸ್ವಲ್ಪ ಮೇಲೆ ಬಂದಿದ್ವಿ.
ಅದು ಫ್ಯಾನು ಅಷ್ಟೇನೆ ಬಿಸ್ತಾ ಬೀಸ್ತಾ ಬೀಸ್ತಾ ತುಂಬಾ ಬಿಸಿ ಬಿಸಿ ಗಾಳಿ ತಣ್ಣಗ್ ಬರದೇ ಇಲ್ಲ.
ಹ್ಮೂ ಅಕ್ಕ ಹೌದು ಅದೂಂದು ಬಿಸಿ ಬಿಸಿ ಅನ್ಸ್ಬಿಡುತ್ತೆ. ಅದ್ರಲ್ಲಿ ನಮ್ದು ಬೆಳಗ್ಗೆ ಗೆೇನೇ ಕರೆಂಟ್ ತೆಗ್ಬಿಟ್ಟಿದ್ದಾರೆ ಕರೆಂಟೇ ಇಲ್ಲ ಮಧ್ಯಾಹ್ನವರೆಗೂ ಎರಡು ಗಂಟೆ ಕರೆಂಟ್ ಬಂದ್ಬಿಟ್ಟಿದೆ. ಜನ್ರೇಟರ್ ಇಲ್ಲ ಏ ಏನು ಇಲ್ಲ ಅಕ್ಕ ಇನ್ನ ಆ ಅಣ್ಣ ಏನು ಶಿಫ್ಟೇ ಮಾಡಿಲ್ಲ.
ಹಾ ಈ ಟೈಮ್ ಅಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಮಲ್ಗಕೂ ಆಗಲ್ಲ.
ಮಲ್ಗು ಆಗಲ್ಲಾ ಅಕ್ಕಾ. ರಾತ್ರಿ ಎಲ್ಲ ಎದ್ದಳ್ಬೇಕು ಜಾಗರಣೆ.
ಹ ಹ್ಮ್ ಹಂಗೇನೇ ಆಗೋದು. ಮತ್ತೆ ಊರ್ ಕಡೆ ಹೋಗಿಲ್ವಾ ಚಪಾತಿ. ಕ್ಯಾಪ್ಸಿ ಕಮ್ಮ ಪಲ್ಯ.
ಹಾ ಹಾ ನಮ್ಮ ಅದರಲ್ಲಿ ಕ್ಯಾಪ್ಸಿಕಮ್ಮೇ ಕೊಡಲ್ಲ ಅಕ್ಕ.
ನಮ್ಮ ನಮ್ ಪಿ ಜಿಲಂತೂ ವೀಕ್ಲ್ಲಿ ಟೂ ಟೈಮ್ಸ್ ಅದೇ ಇರುತ್ತೆ ನೋಡ್ರಿ.
ಹೌದಾ ನಮ್ದ್ರಲ್ಲಿ ಮುಲ್ಲಂಗಿ. ಹ ಬದ್ನಕಾಯಿ ಗೊಜ್ಜದು ಮಾಡ್ತಾರಲ್ವ. ಅಕ್ಕ ಒಂದೊಂದ್ ಎಣ್ಣೆ ಬದ್ಬೇಕಾಯ ಅಂತ. ಅದು ಹೂ ಅಕ್ಕ ಕೊಡ್ತಾರೆ.
ಹ್ಮ್ ಹಾ. ಬಿಟ್ರೂಟ ಯಾವ ತರ ಮಾಡ್ಕೊಡ್ತಾರೆ ಅಂದ್ರೆ ಅದೇ ಸನ್ ಸಣ್ಣಗ ಕೆಚ್ಚಾಕ್ ಬಿಟ್ಟು ಮಾಡ್ತಾರ ಇನ್ ತುರ್ ತರ್ಬಟ್ಟ.
ಇಲ್ಲಕ್ಕ ಸಣ್ಣಕ್ಕೆ ಸಣ್ಣ ಕಟ್ ಮಾಡ್ತಾರ ಚಿಕ್ಕದಾಗಿ. ತುರಿಯಲ್ಲ ಅಕ್ಕ ತುರ್ದ್ರೆ ಚೆನ್ನಾಗಿರಲ್ಲ ಅಕ್ಕ.
ಹಂಗ ಮಾಡಿದ್ರಿ ಚೆನ್ನಾಗಿರತ್ತಾ ಹ್ಮ. ಹಾ ನಮ ಪಿಜಿಲು ಮಾಡ್ತಾರೆ ಹಾ. ಚಿಕನ್ ಕೊಡ್ತಾರ ನೀವು ಪಿಚ್ಲಿ.
ಹ್ಮ ಅಕ್ಕ ಸಂಡೆ ಸಂಡೆ. ಒಂದ್ಸಲ ಬಿರಿಯಾನಿ ಒಂದ್ಸಲ ಚಿಕನ್. ತಿನ್ಲಾರದವ್ರಿಗೆ ಪನ್ನೀರು. ಅಥವಾ ಮುದ್ದೆ ಒಂದೇ ಕೊಡಲಕ್ಕ ಚಪಾತಿ ಡೇಲಿ. ಹ್ಮ್ ಚಪಾತಿ ಮಾತ್ರ ಡೈಲಿ ಇರುತ್ತೆ. ಹ್ಞೂ ಪನ್ನೀರು ಮಾಡ್ತಾರಕ್ಕ ಇಲ್ಲಾಂದ್ರೆ ಒಂದೊಂದು ಟೈಮ್ ಮಶ್ರೂಮು.
ಹ್ಮ್. ಹ ಮಶ್ರೂಮ್ ಚೆನ್ನಾಗಿರುತ್ತೆ ನಾವ್ ಚಿಕನ್ ತಿನ್ನಲ್ವಲ್ಲ ನಮಗೆ ಮಶ್ರೂಮ್ ಚೆನ್ನಾಗಿರುತ್ತೆ.
ಇಲ್ಲಿ ಒಂದು ವಾರ ಮಶ್ರೂಮ್ ಕೊಡ್ತಾರೆ ಒಂದ ವಾರ ಪ ಪನ್ನೀರ್ ಕೊಡ್ತಾರೆ.
ಹಾ.
ನಾನು ಇಲ್ಲಿ ಚಿಕನ್ ತಿನ್ನಲ್ಲಕ್ಕ ಅಷ್ಟಕ್ಕಷ್ಟೇ ಎಗ್ ಕೊಡ್ತಾರೆ ಎಗ್ಗ ತಿಂತೀನಿ. ಅದು. ಮನೆಗೆ ನಮ್ಮ ಮನೇಲಿ ತಿಂತಾರೆ ಬಟ್ ನ ನಾನನ್ ತಿಂತೀನಿ ಬಟ್ ಜಾಸ್ ತಿನ್ನಲ್ಲ ಸುಮ್ನೆಲ್ಲಿ ಏನು ನನಗ ಅಲ್ಲಿ ಮೂಡಿ ಇರ್ಬೇಕು ತಿನ್ಬೇಕು ಅಂತ.
ಹ ಹಂಗೆ ಹ್ಮ್.
ಬರೆ ಸಾರು ಸಾರು ಅಷ್ಟೇ ತಿಂತೀನಿ.
ಹಾ ಚೆನ್ನಾಗಿದ್ರೆ ತಿನ್ಬೋದಲ್ಲ.
ತಿನ್ಬೋದಕ್ಕ ಬಟ್ ಒನ್ ಟೈಮ್ ತಿಂದಿದ್ದೆ ಅದು ಚೆನ್ನಾಗಿ ಬೆಂದಿದ್ದಿಲ್ಲ. ಅದ ಕಡಿಯಕೆ ಆಗ್ತಿಲ್ಲ ಬಾಯಲ್ಲಿ. ಹಂಗಾಗಿ. ಹ್ಮ್ ಅದು ಒಂದ್ಸಲ ತಿಂದ್ರೆ ಆತರ ಎಕ್ಸ್ಪೀರಿಯೆನ್ಸ್ ಆದ್ರೆ ಮತ್ತೆ ಆ ಕಡೆ ತಿನ್
ಹ ಅದು ಊಟನೇ ಅಷ್ಟು ಒಂದು ಸಲ ಒಗ್ಗಿದ್ರೆ ಒಗ್ ಂಗೆ ಒಂದ್ಸತಿ ನಮಗ್ ಏನಾದ್ರುನು ರಿವರ್ಸ್ ಆಯ್ತು ಅದ್ರ ಮುಂದೆ ಅದು ಎಷ್ಟು. ಇಟ್ಟ್ರುನು ನಮಗ್ ಸೇರೋದೇ ಇಲ್ಲ.
ಹ್ ಹಓ ಅಕ್ಕ ನನ್ಗೆ ಆಕ್ಚುಲಿ ಪುಳಿಯೋಗ್ರೆ ನಾ ನಮ್ಮ ಮನೆಯಲ್ಲಿ ತಿಂತಾ ಇದ್ದ್ಯಾಕ್ಕ ಪುಳಿಯಗೊರೆ ಮಾಡೋದು ನಾನು ಹಾಸ್ಟೆಲ್ ಟೈಮಲ್ ಒಂದ್ ಸತೋ ಪುಳಿಯೋಗರೆಲಿ ಕಡಲೆ ಬೀಜ ಶೇಂಗ ಗೊತ್ತಾಕ್ಕ ಹ ಅದು ಹಾಕ್ಬಿಟ್ಟಿದ್ದಾರೆ ಅದು ಫುಲ್ಲು ಕಹಿ ಕಹಿ ಸಿಕ್ ಬಿಟ್ಟಿದ್ದೇ ಅದು ತಿದ ಬಿಟ್ಟಿದೀನಿ ಆಯ್ತ್ ನೆಕ್ಸ್ಟ್ ಟೈಮ್ ಇಂದಾನ ಮತ್ತೆ ನನ್ ಪುಳಿಯೋಗ ಹನ್ನದ ಬಿಟ್ಟ ಬಿಟ್ಟ
ಹಾ ನಂಗಗೂ ಅಷ್ಟೇನೆ ಪುಳಿಯೋಗ್ರ ಅಂದ್ರೆ ಹ್ಮ
ಹ್ಮ್ ಎಲ್ಲಿ ಆತ್ರ ಕಹಿ ಕೈ ಹೌದ ಅಕ್ಕ
ಹಾ ನಾನಂದಸಲ ನಾವು ಹ್ಮ್ ಪಿ ಜಿಲ್ ಚೆನ್ನ ಮಾಡ್ತಾರ
ಹ್ಮ ಅಕ್ಕ ಅಲ್ಲ ಮಾಡ್ತಾರೆ ಬಟ್ ನನಗೆ ದು ಆತರ ನನ್ಗೆ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ಮತ್ತೆ ಆತರ ತಿಂದ್ರೆ ಹಂಗೆ ಆಗ್ಬ ಹಂಗೆ ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಲ್ಲ ಅಕ್ಕ ಕದಿ
ಹಾ
ಅದು ನನಗ ನೋ ಒಂಥರ ಅನಸ್ಬಿಟ್ಟಿದೆ ಯಾಕದ್ರ ಮೇಲೆನೆ ಬೇಡ ಬ ಬೇಡ ಅನ್ಕೊಂಬಟ್ಟಿದೆ ತಿನ್ಬೋದ ಅಕ್ಕಬಟ್ ನನಗ ಅದು ಯಾಕ ಇಷ್ಟನ ಆಗುತ್ತೆ ತ ಇಲ್ಲ ಅಕ್ಕ ಮನಲಿ ಮಾಡಿದಾಗ ಅಷ್ಟೇ ತಿಂತೀನಿ ಮತ್ತೆ ಬೇರೆ ಕಡೆ ಹೋಟೆಲ್ ಎಲ್ಲ ಆದರುನು ತಿನಲ್ಲ
ಒಟ್ಟೆ ಹೊರಗ ಮಾಡಿದ್ರೆ ತಿನ್ನಲ್ಲ ನೀನು
ಹಾ ಹಾ ಇಲ್ಲಕ್ಕಾ
ನಾನಿಗೂ ಅಷ್ಟನೆ ಪುಳ್ಳಿ ಹೋಗ್ರೆ ಅಂದ್ರೆ ತುಂಬಾ ಇಷ್ಟ ಆಗದು ಆ ನಾವ ಒಂದ್ಸಲ ಟ್ರಿಪ್ ಹೋಗಿದ್ವಿ ಅಂದ್ರೆ ಸೆವೆಂತ್ ಅಲ್ಲಿ ಇದ್ದಾಗ ನಂಗೆ ತುಂಬಾ ವಾಮಿಟ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಇನ್ನ ಹೆಂಗ ಗೊತ್ತಲ್ಲ ನೀನು ಸ್ಕೂಲ್ ಕಡೆ ಟ್ರಿಪ್ ಕರ್ ನಡೋದ್ರೆ ಟೈಮಿಂಗ್ ಸರಿಯಾಗಿ ಏನು ಕೊಡೋದಿಲ್ಲ ಎಲ್ಲಾ ಟೈಮ್ ಇರೋದ್ಮೇಲೆ ಕೊಡೋದು ಹ ಆತರ ಟೈಮ್ ಆಗಿ ಹೋಗ್ಬಿಟ್ಟಿತ್ತ ನಾನ್ ಬೇರೆ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದೀನಿ ನೀನ್ ಫುಲ್ಲು ಬಾಯಲ್ಲ ಆಮೇಲ್ ಮಾಡ್ ಬಿಟ್ಟು ಮಾಡಬಿ ಇನ್ನೊ ಸಿಗಲ್ಲ ಆಲ್ಲಿ ಪುಳಿಯ ಹೋಗ್ರೆ ತಂದ್ಬ ಬಿಟ್ಟಿದಿದ್ದಾರೆ ನನಗೆ ಸ್ಮೆಲ್ಗ ಏನ ವಾಮಿಟ್ ಬರ್ತೈತೆ ನನಗ್ ಹೇಳ್ಬೇಕು ಅಂದ್ರೆ ಪುಳಿಯೋಗ್ರೆ ಅಂದ್ರೆ ಇಷ್ಟ ಬಟ್ ನನಗ ಸ್ಮೆಲ್ ಅದ್ರ ಪುಳಿಯೋಗ್ರೆ ಸ್ಮೆಲ್ ನೋಡ ನನಗೆ ತಡ್ಕಣಕ್ ಆಗ್ತಿಲ್ಲ ಅಷ್ಟು ವಾಮಿಟ್ ಆಗ್ತೈತೆ ಅವತ್ತಿಂದ ನಾನಗ್ ಪುಳಿಯೋಗ್ರಿಂದ ಸೇರ್
ಹ್ಮ ಹಾ
ಅದು ಸ್ಮೆಲ್ ಕಂತ
ಹ್ಮ ಅಕ್ಕ ಹ್ಮ ಅದೇನಾನ ಒಂದ್ ಟೈಮ್ ಆತರ ನಮ್ಗೆ ಹಂಗ ಆಗ್ಬಿಟ್ರಿ ಮತ್ತೆ ಅದ್ರ ಮೇಲೆ ಚಿಗುಪ್ಸೆ ಬಂದಿರೋ ತರ ಆಗ್ಬಿಡುತ್ತೆ
ಹ್ಮ್ ಯಾವ್ದಾದ್ರೂ ಅಷ್ಟೆ ಹ್ಮ
ಇಲ್ಲಿನು ಕ್ಯಾಬೇಜ್ ಅದು ಮಾಡ್ತಾರೆ ಯಾಕ ಕ್ಯಾಬೇಜು ಮಾಡಿದ ಮೇಲೆ ಸ್ವಲ್ಪ ಫ್ರೈ ಮಾಡಲಾಕದು ಹಸಿ ಹಸ ಇಿದೆ ನಾವು ಕ್ಯಾಬೇಜಿಗೆ ಕಟ್ ಮಾಡಿದ ಮೇಲೆ ಸ್ವಲ್ಪ ಅಂಚು ಮೇಲೆ ಫ್ರೈ ಮಾಡ್ತೀವಿ ಮನೆಯಲ್ಲಿ ಆದ್ರೆ ಇವ್ರಲ್ಲಿ ಏನು ಮಾಡಲ್ಲ ಹಸಿ ಹಸಿ ತಿನ್ನಂಗ ಆಗುತ್ತೆ ಹ್ಮ್ ಹ್ಮ್ ಅದು ಒಂದ ಇಷ್ಟ ಆಗಲ್ಲಕ್ಕ ಕಾಳ ಪಲ್ಯ ಎಲ್ಲ ಚೆನ್ನಾಗಿರತ್ತ ಹ್ಮ್ ಹ್ಮ್ ಕಾಳು ಪಲ್ಯ ಮಾಡ್ತಾರಾರೆ ಅಕ್ಕ ಅದೆಲ್ಲ ಚೆನ್ನಾಗಿರುತ್ತೆ
ಹ ನಾನು ಹೆಂಗ ಗೊತ್ತ ಧಾರವಾಡ್ದಲ್ಲ ಇದ್ನೆಲ್ಲ ಅವಾಗಷ್ಟ ಅನೆ ಚಪಾತಿ ಜೊತೆಗೆ ಎರಡ್ ತರದ ಪಲ್ಯ ಅಂದ್ರೆ ಅಲ್ಲಿ ಅಲ್ಲೇ ಊಟನೇ ಚಂದ ಹೆಂಗ ಗೊತ್ತಾ ಒ ಒಂದ್ ತರದ್ದು ತರ್ಕಾರಿ ಪಲ್ಯ ಆದ್ರೆ ಇನ್ನೊಂತರದ್ದು ಕಾಳಿಂದ್ ಇರುತ್ತೆ ಆಮೇಲಿಂದ. ಸು ಉಪ್ಪಿನಕಾಯಿ ಅಂತೆ ಚಟ್ನಿ ಪುಡಿ ಅಂತೆ ಏನೇನು ಇರೋದು ಅದು ಏನೇ ಚೆನ್ನಾಗಿಲ್ಲ ಅಂದ್ರರು. ದನ್ನೆಲ್ಲಾ ನೋಡ್ಬಿಟ್ಟು ತಿನ್ಬೇಕು ಅನ್ಸೋದು ಬಟ್ ಇಲ್ಲಿಂಗ.
ನಮ್ದು ಆ ಕಡೆ ಸೈಡೆ ಅಕ್ಕ ನಮ್ದು. ಹ್ಮ
ಊಟ ಚೆನ್ನಾಗಿರುತ್ತಪ್ಪ ಅಲ್ಲಿ ಏನಾದ್ರು ಆಗ್ಲಿ.
ನನ್ಗೆ ಊಟ ಇಲ್ಲಿ ಅಡ್ಜಸ್ಟ್ ಆದಂಗ ಆಗ್ತಾ ಇಲ್ಲಕ್ಕ ಆ ಕಡೆ ನಮ್ಮ ಊಟ. ನಮ್ಗೆ ಚಂದ.
ಹ್ಮ್ ಅಂದ್ರೆ ನಮ್ಮ ನಾನ ಅಲ್ಲಿದ್ದ ಇನ್ನಲ್ಲ ನನಗೂ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಆಮೇಲ್ ನನಗೆ ಊಟದ ಪ್ರಾಬ್ಲಮ್ ಆಗ್ಬಿಟ್ಟು ಬಂದೇ ಬಿಟ್ಟೆ ನನ್ ಈ ಕಡೆ ಊರ್ ಕಡೆ ಆದ್ರೂ ಚೆನ್ನಾಗಿರ ಒಂಥರ ನೋಡಕ್ ಚೆನ್ನಾಗಿರೋದು ನನಗೆ.
ಹ್ಮ ಅಕ್ಕಾ. ನಮ್ಗೆ ಫಸ್ಟ್ ಇವಾಗ ಸ್ವಲ್ಪ ದಿನ ಆಯ್ತು ಅಲ್ವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ ನಾನು. ಒಂದು ತ್ರೀ ಇಯರ್ಸ್ ಆಯಿತು ಬಟ್ ಸ್ಟಾರ್ಟಿಂಗಲ್ಲಂದರೆ. ಆಸ್ಟೆಲ್ ಅಲ್ಲಿ ಇದ್ದಾನ ಅವು ಸೋರೆಕಾಯಂತೆ. ಆಗ ಏನನೋ ಮಾಡೋದಕ ನಮ್ಮ ಸೈಡ್ ಕುಂಬಳಕಾಯಿ ನಾವು ಮಾಡೋದೇ ಇಲ್ಲ.
ನಮ್ ಸೈಡು ಮಾಡದೇ ಇಲ್ಲ. ಇಲ್ಲು ಹಂಗೇನೆ ಬರೀ ಅದ್ರ್ದೇ ಜಾಸ್ತಿ.
ಇವಾಗ ನಾವ್ ಅಲ್ಲಿ ತಿಂದಿಲ್ಲ ಅಲ್ವಾಕ್ಕ. ಅದಕ್ಕೆ ಇಲ್ಲಿನೂ ತಿನ್ನೋಕ್ಕೆ ಆಗದಿಲ್ಲ.
ಹ ನಾವು ಅದನ್ನ ಏನಿದ್ರುನುವ ಈ ಮನ ಮನೆ. ಗೃಹ ಪ್ರವೇಶ ಮಾಡಿರ್ತೀವಲ್ಲಾ ಅವಾಗ ದೃಷ್ಟಿ ತೆಗಕ್ಂತ ಹೊಡಿತಾರೆ ನೋಡು ಅದಕ್ ಕಷ್ಟ ನಾವವು ಯೂಸ್ ಮಾಡೋದು ಇಲ್ಲಂತೂ ಎಲ್ಲದಕ್ಕೂ ಅದೇ. ಹ್ಮ
ನವು ಅಷ್ಟೇ. ಏದಂದ್ರೂ ಇದ್ದಾಗ ಗಾಡಿ ಪೂಜೆ ಆ ಪೂಜೆ ಏನಂದ್ರ ಪೂಜೆ ಇದ್ದಾಗ. ಒಡಿತಿವಿ.
ಹ್ಮ್ ನಾವು ಅಷ್ಟೇ ಅದೊಂದಕ್ಕೆ ಯೂಸ್ ಮಾಡದ್ ನಾವು.
ನಾವ್ದ ಅದ್ರ ಇಲ್ಲಿ ತಿಂತಾರೆ ಅಕ್ಕ ಈ ಕಡೆ ಎಲ್ಲ ಚೆನ್ನಾಗ ತಿಂತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಅಂತ ತಿಂತಾರೆ ಬಟ್ ನಮ್ಗೆ ಅದ ನೋಡಿ ಬ ಒಂದ್ ಮೈ ತುಂಬಂದ ಬಿಡುತ್ತೆ. ನನ್ಗಂತರ ಹಂಗೆ ಆಗುತ್ತೆ ಅಕ್ಕ ನನ್ಗ ಅದು. ಕುಂಬ್ಳಕಾಯಿ ಅಂತ ಹೆಸರು. ನನ್ಗೆ ಮೈ ಜುಮ್ಮ ಅನ್ಬಿಡುತ್ತೆ.
ಆದ್ರೆ ನಾನು ಊಟದ ದತ್ತಕ್ಕೆ ಹೋಗಲ್ಲ ಬ್ಯಾಡ್ವೇ ಬ್ಯಾಡ. ಇವತ್ತು ಊಟನೇ ಬೇಡ ಅಂತಬಿಡುತ್ತ ನಂಗೆ ಹ್ಮ್.
ಸರಿಕ್ಕಾ.
ಹಾ ಸರಿ ಆಯ್ತು ತಗೊ ಮತ್ತೆ ಮಾಡ್ತೀನಿ. ಹಾ ಸರಿ ಸರಿ ಬಾಯ್ ಹ್ಮ.